ಎ . ಏನಲನೋಡ್ರಿ ಇಲ್ಲಿ ಕ್ರಿಕೆಟ್ ಆಟ. ಆಟ ಆಟಕ್ ಬಂದೆವ ನೋಡ್ರಿ.
ಊಟ ಆಯ್ತ್ ಏನ್ರಿ.
ಊಟ ಆಯ್ತ್ ನೋಡ್ರಿ ನಿಮ್ದ್ ರಿ.
ನಮ್ದ್ ಆಯ್ರರಿ ಏನ್ ಮಾಡ್ತಿದ್ರಿ ಮತ್ತ ಸಮಾಚಾರ ಹೆಂಗ್ ನಡೀ. ದೆ ನಿಮ್ಮ ಯು ಪಿ ಎಸ್ ಸಿ ಪ್ರಿಪರೇಷನ್.
ಯು ಪಿ ಎಸ್ ಸಿ ಪ್ರಿಪ್ರರೇಷನ್ ಅಷ್ಟ ಕಷ್ಟೇ ನಡಕೊಂತೈತ್ರಿ.
ಹೌದ್ರಿ ಓದ್ತಿದ್ದೀನಿ ಅಂದಿದ್ರಲ್ರಿ. ನಿಮ್ ಫಿಲಿಮ್ಸ್ ಮೇನ್ಸ್ ಮತ್ತ ಇಂಟರ್ವ್ಯ್ ಹೆಂಗ ಆಗತ್ತೆ ಚೆನ್ನ್ ಆಗತ್ತ ಚೆನ್ನ್ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ.
ಹ್ಞನ್ ರೀ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲವ ನೋಡಿರಿ ನಂಗೆ ಇಂಟ್ರವ್ಯೂ್ ಹೆಂಗ ತಗಂತಾರ. ಅದರ ಬಗ್ಗೆ.
ಅದ್ರ ಬಗ್ಗೆ ನೀವು ಒಂದ್ ಒಂದ್ ಇದು ಹೇಳ್ತೇನಿ ತಾಲ್ರಿ ಅದ್ರ ಬಗ್ಗೆ ಯು ಪಿ ಎಸ್ ಸಿ ಸ್ಟೋರಿ.
ಹುಉನ್ರಿ ಹೇಳ್ರಿ ಯು ಪಿ ಎಸ್ ಸ್ಟೋರಿ.
ಆದ್ರೀ ಬಿಹಾರದಲ್ಲಿ ಒಬ್ಳ ಹುಡುಗಿ ಇರ್ತಲ್ರಿ.
ಹೂಂ ರಿ ಬಿಹಾರದಾಗ ಏನ್ರೀ.
ಅದು ಯು ಪಿ ಎಸ್ ಸಿ ಫಸ್ಟ್ ನಮ್ ದೇಶದೊಳಗೆ ಮಾಡ್ತಿರ್ಲಿರ್ಲಿ ಅದನ್ ಎಕ್ಸಾಮ್ ನ.
ಹೂಂ ರಿ.
ಯು ಪಿ ಎಸ್ ಸಿ ಫಸ್ಟ್ ಬೇರೆ ದೇಶದೊಳಗೆ ಮಾಡ್ತಿದ್ರು ಆಮೇಲೆ ಇವ್ರು. ಇವ್ರಿ ವಿಶ್ವೇಶ್ವರ ಇವ್ರಿ. ತಾಳಿ ಯಾರಂದ್ರೆ. ಹ್ಮ ಅವರು ಅಣ್ಣ ರೀ ಅವ್ರ ಅಣ್ಣ ಒಬ್ರು ಬರ್ದಿರ್ತಾರ ಯು ಪಿ ಎಸ್ ಸಿ ಹೊರಗ ಹೋಗಿ. ಅವ್ರ ಅವ್ರ ಪಾಸ್ ಆಗಿರ್ತಾರೆ ಅವರು ಅದಕ್ಕೆ ಹ್ಮ್.
ಯಾವ ದೇಶ್ ದವರ್ ರೀ ಅವ್ರು.
ಅವ್ರು ನಮ್ ದೇಶದವ್ರಿ ನಮ್ ದೇಶದವ್ರು ಬೇರೆ ದೇಶಕ್ ಹೋಗಿ ಬರೀತಾರ್ರೀ.
. ಹೌದನ್ರಿ.
ಹ್ಮ ಅವ್ರ. ಬರೀತಾರೆ ಬರ್ದಾಗ ಅವ್ರ ಏನಂತಾರೆ ಯು ಪಿ ಎಸ್ ಸಿ ಎಕ್ಸಾಮ್ ನಮ್ ದೇಶದೊಳಗೆ ಇದ್ರೆ ಹೆಂಗ ಆಗುತ್ತ. ಮತ್ತೆ ಈ ಹೊರ್ಗಡೆ ದೇಶ ದೋಳಗ ಹೋಗ್ ಬರ್ಯಾಕೆ. ಸ್ವಲ್ಪ್ ಜನರ ಹತ್ರ ದುಡ್ಡು ಇರಲ್ಲ ಏನು ಇರಲ್ಲ ಹೊರಗ ಯಾಕ ಬರಬೇಕು ನಮ್ಮ್ ದೇಶದೊಳಗೆ ಅಂತ. ಒಂದ ಇದು ಎಕ್ಸಾಮ್ ಮಾಡ್ಬೋದಲ್ಲ ಅಂತ. ಪರೀಕ್ಷೆ ಮಾಡ್ಬೋದಲ್ಲ ಅಂತ ಒಂದ್ ಇದಂತ ಕಟ್ಟು ನಿಯಮನ ತಗೊಂತಾರೀ.
ಎಲ್ಲ ಹೌದ್ರಿ ಒಳ್ಳೇದ್ ಒಳ್ಳೇದ್ರಿ ಈಗ ಅವ್ರಲಿಂದ. ತ್ರ ನಮ್ ದೇಶಕ್ಕೆ ಯು ಪಿ ಎಸ್ ಸಿ ಪರೀಕ್ಷೆ ಬಾರ್ಯಾಕ್.
ಹ್ಮ್ ಅನು ಹ್ಮ್ ನಡೀತಾ ಇದ್ರೆ.
ಅನುಮತಿ ಕೊಟ್ಟಾರ ಅದ್ರಲ್ಲಿಂತ್ರ.
ಹ್ಮ್ ಮತ್ತಿದ್ರೀ ಬಿಹಾರ್ ದಲ್ಲಿ ಒಬ್ರು ಯು ಪಿ ಎಸ್ ಸಿ ಹುಗಿರಿ ಏನ ಆಗಬಿಡತ್ತಂತತ್ರಿ ಅವ್ರ ಫ್ಯಾಮಿಲಿ. ಇಲ್ಲಿ ಅವ್ರ ಕಡು ಬಡತನ ದೊಳಗ ಇತ್ತಾರೀ.
ಹೂಂ ರಿ ಕಡುಬಡ ಹೌದ್ರಿ.
ಕ ಡು ಬಡತಂದೊಳಗೆ ಇರ್ತಾರೆ ಅವ್ರ ಅವ್ರ ಅಪ್ಪ ಜಿ ತೀರ್ಕೊಂಡ್ ಬಿಟ್ಟಿರ್ತಾರೆ ಅವ್ರ ಅಮ್ಮ ಒಬ್ಬರು ಇರ್ತಾರೆ.
ಹೂ ರಿ.
ಹುಡ್ಗಿದು ಪಿಲಮ್ಸ ಮೇನ್ಸು ಎರಡು ಎಕ್ಸಾಮಲ್ ಪಾಸ್ ಆಗಿರ್ತಲ್ರೀ ಹುಡ್ಗಿ.
ಹೌದನ್ರಿ
ಹ್ಮ್ ಅದೇ ಟೈಮಿಗೆ ಇಂಟರ್ವ್ಯೂ ಇರುತ್ತೆ ಅದೇ ಟೈಮಿಗೆ ಅವ್ರರು ಅಪ್ಪ ಜಿತ್ ಇರ್ಕೊಂಡ್ ಬಿಿಡ್ತೆ ಮತ್ತ ಅವ್ರೊಮ್ಮಗೆ ಫುಲ್ಲ ಹೆವಿ ಅಂದ್ರೆ ಹೆವಿ ಇರುತ್ರಿ ಕೆಮ್ಮು ನೆಗಡಿ ಫುಲ್ ಒಂದ್ ಕಾಯಿಲೆ ಇರುತ್ರಿ ಅವ್ರರಿಗೆ
ಹೌದ್ರಿ ಬಹಳ ತೊಂದ್ರ ಒಳಗ್ ಬಡ್ತರಿೀ ಅವ್ರರು
ಹ್ಮ ಅವ್ರಮ್ಮ ಫುಲ್ ತೊಂದ್ರಲ್ ಒಳಗ್ ಪಟ್ಟ ಬಿಡ್ತಾರೆ ಏನ್ ಮಾಡ್ಬೇಕು ಇಂಟರ್ವ್ಯೂ ಡೇಟ್ ಹತ್ರ ಬಂದಿರತ್ರಿ
ಹಊನ್ ರೀ
ಅವರಮ್ಮ
ಅದ್ರ ಬಗ್ಗೆ ಜ ಬಾ ಚಲೋ ಮಾಹಿತಿ ತಕೊಂಡಿರ್ಬಿಡ್ರಿ ನೀವ ಆದ್ರ ಪ ಪಿ ಎಸ್ ಸಿ ಬಗ್ಗೆ
ಹ್ಮ್
ಎಲ್ಲಾ ನ್ಯೂಸ್ ಕರೆಕ್ಟ್ ನೋಡ್ತರಿ ನೀವ ಎಲ್ಲಾ ಬಗ್ಗೆ ಮಾಹಿತಿ ಚಲೋ ತಿಳ್ಕೊಂತರಿ ನೀವೆಲ್ಲಾ
ಹ್ಮ್ ಹ್ಮ್ ಮತ್ತ ಏನ ಆಗತ್ತಂದ್ರೆ ಆ ಮಗಳ ಐತಲ್ರಿ ಈಗ ಅಪ್ಪ ತಿರ್ಗೊಂಡಿರ್ತಾರೆ ಅಮ್ಮಕ್ ಫುಲ್ಲು ಇದು ರೋಗ ಕಾಯಿಲೆಗೆ ಬಂದಿರುತ್ತೆ ನಾನೀಗ ಹೋದ್ರೆ ಯು ಪಿ ಎಸ್ಸಿಗೆ ಅದು ಒಂದ್ ಅವ್ರ ಅಪ್ಪಾಜಿ ಕೂಡಿ ಇಟ್ಟಿರೋ ಹಣ ಇರತ್ರಿ
ಹೌದನ್ರಿ
ಈ ಕಡೆ ಅವ್ರ ಅಮ್ಮಗೆ ಔಷಧಿನ ಔಷಧಿ ತಗಳೋದಿರತ್ರಿ
ಹೌದ ಈಗ ಅವ್ರ ಅಮ್ಮಗ್ ಔಷಧಿನು ಬೇಕು ಇತ್ತಾಗ ಯು ಪಿ ಎಸ್ ಸಿ ಎಕ್ಸಾಮ್ನು ಬರೀಬೇಕು ಆ ಹುಡಿಗೆ
ಹ್ಮ್ ಹಂಗ ಅಂತ ಸಿಚುವೇೇಶನ್ ಇರ್ತ್ತವಿ ಅ
ಆದ ಅಂತ ಸುತ್ತ ಸಿಚುವೇನ್ಗ ಏನ್ ಮಾಡಬೇಕ ಅನ್ನದ ಆ ಹುಡುಗಿಗೆ ಗೊತ್ತಾಗೋಲ್ತರಿ
ಆ ಹುಡ್ಗಿಗೆ ಹ್ಮ ಗೊತ್ತಾಗ್ತು ನೀವಿದ್ರೆ ಏನ್ ಮಾಡ್ತಿದ್ರಿ ಆ ಈಗಿಂತ ಸಿಚುವೇೇಶನ್ ಮಂತಪ್ಪ ಅಂತ ಸಿಚುಷನ್ ಇ
ಅಂತಂದ್ರ ಈಗ ತಂದಿನ ತೈನ ಮುಡ್ಸದು ಒಳ್ಳೇದ್ರಿ
ಹಂಗ ಹಂಗ್ ಮಾಡ್ಲಿಲ್ರಿ ಆ ಹುಡ್ಗಿ ಹಂಗ್ ಮಾಡ್ಲಿಿರಿರಿ ಏನ್ ಮಾಡಿದ ಗೊತ್ತಾ
ಹ್ಮು ನ್ರಿ
ಅವ್ರ ಅಮ್ಮ ಏನಂದ್ರು ನಾನು ಹೆಂಗಾದ್ರು ಇದು ಒಂದ ಒಂದ್ ಎರಡು ವರ್ಷ ಇರ್ತೀನಿ ನೀನು ಇಡೀ ವರ್ಷ ಇಡೀ ಒಂದ್ ನೂರು ವರ್ಷ ಕಳಿಯವಳು ಈ ದುಡ್ಡು ತಗೋ ಈ ದುಡ್ಡು ತಗೊಂಡ್ ಹೋಗಿ ಸಿಟಿ ಹೋಗುವ ಅಂತ ಹೇಳ್ತ ರಿ
ಹೌದಾ ಏನ್ರಿ
ಅದೇ ಟೈಮಿಗೆ ಏನಾಗಿಬಿಡುತ್ತೆ ಆಕಿ ಅತ್ರ ಈಗ ಅಪ್ಪ ಅಮ್ಮ ಇಬ್ರು ಕಡು ಬಡತನದೊಳಗೆ ಅಕ್ಕಿಗೆ ಹಾಕಳಕ್ಕೆ ಒಂದು ಇದು ಡ್ರೆಸ್ ಏನು ಇರಲ್ರಿ ಅವಾಗ ಅವ್ಳಿ ಏನ್ ಮಾಡ್ತಾಳೆ ಅವಳು ಕಾಲೇಜ್ ಇದು ಫೇರ್ವೆಲ್ ಡ್ರೆಸ್ ಹಾಕೊಂಡಿರ್ತಾರಲ್ರಿ
ಹನ್ ರೀ
ಆ ಡ್ರೆಸ್ ಹಾಕಂಡು ಹೊರಗ್ ಬರ್ತಳ್ರಿ ಊರ್ ಊರ್ ಒಳಗಿಂದ ಹೋಗ್ತಳ್ರಿ ಅವಾಗ ಏನಾಗಿರುತ್ತೆ ಆ ಡ್ರೆಸ್ಸ ಫುಲ್ಲು ಒಂದ್ ಕಡೆ ಎಲ್ಲಾ ಹರದ್ ಹೋಗಿರತ್ರಿ
ಅರ್ಧ ಹೋಗಿರ್ತಾ ಹೌದ್ರಿ
ಅವಾಗ ಊರಲ್ಲಿರೋ ಹುಡುಗರು ಮತ್ತೆ ಹಿರಿಯರು ಈ ಇಂತ ಹರ್ ಹೋಗಿರೋ ಡ್ರೆಸ ಹಾಕೊಂಡು ಹೋಗ್ತಿದ್ಯಲ್ಲಾ ನಿನಗ್ ಇಂಟರ್ವ್ಯವ ಯಾರ್ ತಗ ಅಂತ ಬಂದ್ರಪ್ಪಾ ನೋಡು
ಎಲ್ಲಾ ಇದ ಇದು ಮಾಡ್ತಾರೆ ಅವ್ರಿಗೆ ಹಿಂಸೆ ಹಿಂಸೆ ಮಾಡ್ತಾರನ್ರಿ
ಸರಿ ಬರೇ ಇವ್ಳ ಕೈಯಲ್ಲಿ ಏನು ಆಗಲ್ಲ ಅವ್ರ ಅಪ್ಪಾಜಿನೇ ತೀರ್ಕೊಂಡ್ ಬಿಟ್ಟಿದಾರಂತೆ ಇವಳಿಗೆ ಯಾಕ್ ಬೇಕು ಇವೆಲ್ಲಾ ಅಂತ ಹೇಳ್ತಿರ್ತಾರೀ
ಹೌದ ಏನ್ರಿ
ಹ್ಮ್ ಹೇಳ್ತಿರ್ತಾರೆ ಆ ಹುಡ್ಗಿ ಪೂರ್ತಿಗ್ ಮಾನ್ಸಿಕ ಇನ್ನು ಅವ್ಳಿ ಏನ್ ಫುಲ್ಲು ಶಕ್ತಿ ಕಳ್ಕ ಬಿಡ್ತಳೆ ಆ ಶಕ್ತಿ ಕಳ್ಕೊಂಡಾಗ ಏನ್ ಮಾಡ್ಬೇಕ್ರಿ ನೀವ್ ಹೇಳ್ರಿ ಈಗ ಆಕಿ ಶಕ್ತಿ
ಹೌದ್ರ ಹೌದು. ಮತ್ತೀಗ ಇತ್ತಾಗ ಆರೋಗ್ಯನ ಉಳ್ಸಾಕ ಬರ್ಗಲ್ಲ ಇತ್ತಾಗ ಎಕ್ಸಾಮುನ್ನೂ ಬರಿಯಕ್ ಬರಗಲ್ಲ.
ಹ್ಮ ಈಗ ಆಕೆ ಶಕ್ತಿ ಕಳಕಬಿಟ್ಟಳೆ ಆಮೇಲೆ ನನಗ ಇವೆಲ್ಲಾ ತೊಂದರೆಗಳು ಪ ಬರ್ತಿದ್ದವೆ ನನಗೇನು ಮಾಡಕ್ಕಗಲ್ಲ.
ದೇ ದೇವ್ರು ಯಾವ ಪರಿಸ್ಥಿತಿಗಗಿಂತ ನೆಟ್ಟ್ಬಿಂಟನ್ ನೋಡು.
ಹ್ಮ್ ಹಂಗಾಗಿಬಿಡತ್ತೆ ಅದಕ್ಕೆ ಇವೆಲ್ಲಾ ನನಗ್ ಇದ್ದಿದ್ದೆ ಅಂತ ಸಿಟಿಗೆ ಹೋಗ್ ತ ಬಸ್ ಒಳಗ್ ಹೋಗ್ತಾಳ್ರಿ ಬಸ್ ಒಳ ಕುಂತಗ್ಲು
ಹ್ಮು ನ್ರಿ.
ರೂಳಗಿರ ಹುಡುಗ್ರು ಬಿಡಲ್ರಿ ಆಕಿಗೆ.
ಅಕ್ಕಿಗೆ ಹಿಂಸೆ ಮಾಡ್ತಾರ್ರೀ ಹೌದು.
ಹ್ಮ್ ಹಿಂಚಸೆ ಮಾಡಿ ಏನಂತಾರೆ ಎಷ್ಟು ರೂಪಾಯ್ಗೆ ಬರ್ತೀಯಾ?
ಹ್ಮ ಎಲ್ಲಾ ಹಿಂಸೆ ಬಾಳ ಸಂಕ್ಟ ಪಟ್ಟಳ್ಬಿಡ್ರಿ ಆ ಹುಡ್ಗಿ.
ಹ್ಮ ಮತ್ತೆ ಫುಲ್ ಡ್ರೆಸ್ ಎಲ್ಲ ಹರದೋಗಿರತ್ತಲ್ರರಿ ಅದನ್ನ ನೋಡಿ ಫುಲ್ ಇಯಾಳಿಸ್ತರೆ.
ಹೌದನ್ರಿ.
ಹ್ಮ ಆಮೇಲೆ ಇದಕ್ಕೋಗ್ತಾಳ್ರಿ ಯು ಪಿ ಎಲ್ ಸಿ ಇಂಟರ್ವ್ಯೂ ಇರತ್ತಲ್ಲಾ
ಹೌದನ್ರಿ ಹೂಂನ್ರಿ.
ಯು ಪಿ ಎಸ್ ಸಿ ಇಂಟರ್ವ್ಯೂ ಹೋಗ್ತಾಳೆ.
ಆ ಯು ಪಿ ಎಸ್ ಸಿ ಎಕ್ಸಾಮ್ ಬರ್ದಾಳ್ರಿ ಹಂಗಂದ್ರ
ಯು ಪಿ ಎಸ್ ಸಿ ಎಕ್ಸಾಮ್ ಬರ್ದಿತ್ತಾಳ್ರಿ ಪ್ರಿಲಿಮ್ ಸು ಮೇನ್ಸು ಎರಡು ಕ್ಲಿಯರ್ ಆಗಿರುತ್ತೆ. ರೀ ಅದು ಪಾಸ್ ಆಗಿರ್ತಾಳೆ ಪಾಸಾಗಿ ಇಂಟ್ರವ್ಯ್ ಇರುತ್ತೆ ಅವಾಗ ಅವ್ರ ಅಪ್ಪಾಜಿ ತೀರ್ಕೊಂಡ್ಹೋಗ್ ಬಿಡ್ತಾರ್. ರೀ ಹ
ಓ ಬಾಳ ಮನ್ಸಿಗೆ ಅದ ಬೇಜಾರಾಗುತ್ತೆ ಹ್ಮು ನ್ರಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಾಳ್ ಅಂದ್ರೆ ಆ ಹುಡುಗಿ.
ಇಂಟರ್ವ್ಯ್ ಹೋಗತಾಳ್ರೀ ಅವಾಗ ಇಂಟರ್ವ ಯು ಪಿ ಎಸ್ ಸಿ ಇಂಟರ್ವ್ಯೂ ಅಂದ್ರೆ ಫುಲ್ಲು ಹೆವಿರಿ ಹೆಂಗಂದ್ರೆ ಫುಲ್ಲು ಇದು ಫಾರ್ಮಲ್ಸು ಶೂ ಶರ್ಟ್ ಟು ಮತ್ ಹುಡ್ಗೀರು ಕ್ಲೀನ್ ಆಗಿ ಇದು ಸ್ಯಾರಿ ಎಲ್ಲಾ ಉಡ್ಕೊಂಡ್ ಹೋಗ್ತಾಳ್ರಿ.
ಹಾಂ ರೀ
ಅವಾಗ ಹುಡ್ಗಿಗೂ ಅಣಗ್ಸ್ತಾರಿ ಇವ ಇವ್ರೆಲ್ರೂ ಯು ಪಿ ಎಸ್ ಸಿ ಹೋಗಿರ್ತಾರೆ ಇವಳ್ ಯಾವಳು ಹರ್ಗಂಡ್ ಮರ್ ರ್ಕ ಡ್ರೆಸ್ಸಾಕ ಬಂದಳೆ ಇವ್ಳಿಗೆಲ್ಲಿಂದ ಇಂಟರ್ವ್ಯೂ ಅಲ್ಲಿ ಎಲ್ಲಿ ಸೀಟ್ ಸಿಗುತ್ತೆ ಅಂತ ತ ಫುಲ್ಲು ಹಿಯಾಳ್ಸ್ ಬಿಡ್ತಾರಿ ಅವಳನ್ನ.
ಹೌದ್ರ ಹೌದ್ರಿ ಹೌದ್ರಿ ಬಾಳ ಈಗ
ಹಿಯಾಳ್ಸ್ಬಿಡ್ತಾರ್ರೀ ಅವಾಗ ಏನ್ ಮಾಡ್ಬೇಕನ್ನೋದ್ ಗೊತ್ತ್
ಗೊತ್ತಾಗವಲ್ತ್ರಿ ಇತ್ತಾಗ ಸಾಯಕ್ ಹೋಕ್ಕಾಳ ತ್ತಗ ಸಾಯೊ ಪರಿಸ್ಥಿತಿ ಬಂದ್ಬಿಡ್ತೀರಿ ಅವಳಿಗೆ.
ಹ್ಮ್ ಅವಾಗ ಕುಂದಿರ್ತಾಳ್ರೀ ಅಲ್ಲೇ ಕುಂದಿರ್ತಳ ಆಕಿ ಟೈಮ್ ಬರತ್ರಿ.
ಹ್ನ್ ರೀ
ಟೈಮ್ ಬಂದಾಗ ಇಂಟರ್ವ್ಯೂ ರೂಮಿಗೆ ಒಳಗ್ ಹೋಗ್ತಾಳ್ರೀ.
ಹ್ನ್ ರೀ
ಆ ಇಂಟ್ರವ್ಯೂ ಪರ್ಸನ್ ಅದಾರಲ್ರೀ ಇಂಟರ್ವ್ಯೂ ಪರ್ಸನ್ನು ನೋಡ್ತಾನೆ ಇವಳ್ಯಾವಳು ಅಪ್ಪ ಇಂಟ್ರವ್ಯೂಗ್ ಹಿಂಗೆಲ್ಲ ಬಂದಿದ್ದಾಳೆ ಅಂತ
ಈತರ ಬಂದಿದ್ದಾಳಲ್ಲಾ ಅಂತ ಅವ್ರ್ ಮನ್ಸಿಗೆ ಸ್ವಲ್ಪ ಹರ್ಟ್ ಆಗತ್ರಿ. ಬೇಳೆ ಬೇರೆ ರೀತೀಲ್ ನೋಡ್ತಾಳ್ರಿ ನೋಡ್ತಾರೀ ಜನ ಹಡ್ಗಿನ.
ಹಾಂ ಅದಕ್ಕೆ ಅದಕ್ಕ ಹುಡುಗಿ ಇದ್ದಳೆಲ್ಲ ಅವಾಗ ಅವರು ಕ್ವಶನ್ ಕೇಳ್ತಾರೆ ಅವರು ಸ್ ಇಂಟರ್ವ್ಯ ಮೆಂಬರ್ ಸೆಟ್ತರ ಅಲ್ಲ
ಹ್ಞನ್ ರೀ
ನೀನ್ ಯಾಕ ಹಿಂಗ ರೆಡಿಯಾಗಿ ಬಂದಿದ್ಯಾ ನಿಮ್ದ್ ಏನ್ ಕಥೆ ಅಂತ ಎಲ್ಲ ಕೇಳ್ತಾರೆ ಅವಾಗ ನೀವೆಲ್ಲ ಮಾಹಿತಿ ಹೇಳ್ತಾ ಹೇಳ್ರಿ ಅವಳು
ಹೌದಾನ್ರಿ
ಹ್ಮ ಮಾಹಿತಿ ಹೇಳ್ತಾಳೆ ನನಗ್ ಹಿಂಗ ಹಿಂಗ ಆಗಿದೆ ಹಿಂಗ ಆಗಿದೆ ಹಿಂಗೆಲ್ಲ ಆಗಿದೆ ಅಂತ ಹೇಳಿದ್ನ
ಹ್ನ್ ರರಿ
ಆಮೇಲೆ ನಿನಗೆ ನಿಜೆ ಹೆಂಗಗಿದ್ದೇನೆ ಅಂತ ಈ ಡೈರೆಕ್ಟ್ ಹಂಗ್ ಸ್ಟ್ರಿಕ್ ಇದು ಫುಲ್ಲು ಹೆವಿ ಟಫ್ ಇರತ್ತಲ್ರರಿ ಅಂತ ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ಬಿಡ್ತರಿ
ಹೌದ್ರ ಹೌದ್ರ ಹೌದ್ರಿ ಆದ್ರೆ ಅಟೆಂಡ್ ಮಾಡ್ತಾಳೆ ಏನ್ರಿ ಆ ಹುಡುಗಿ ಅದ್ನ
ಹ್ಮ ಅಟೆಂಡ್ ಮಾಡ್ತರಿೀ ಅಟೆಂಡ್ ಮಾಡಿ ಏನಾಗದ ಗೊತ್ತೇನ್ರಿ ಲಾಸ್ಟಿಗೆ ಒಂದ್ ಕ್ವನ್ ಕೇಳ್ತಾರ ಅವರು ಈಗ ಈಗ ನಾವವು ನಿಿನಗ್ ಸೆಲೆಕ್ಷನ್ ಮಾಡಿಲ್ಲಿದ್ರೆ ನೀನ್ ಏನ್ ಮಾಡ್ತ ಕೇಳ್ತ ಕೇಳ್ತಾರೆ ಅ ಆ ಹುಡುಗಿ ನ ಅಂತ ಹೇಳಳ್ ಗೊತ್ತಾ ನನ್ಗೆ ಎಷ್ಟೇ ಕಷ್ಟ ಆಗ್ಲಿ ನಾನನ್ ಇನ್ನೊಂದ್ಸತಿ ಕುಂತ ಓದಿ ಇನ್ನೊಂದ್ ಸತಿ ರಿಪೀಟ್ ಆಗೀ ಎಕ್ಷಮ ಬರ್ತೀನಿ ಅಂತ ಹೇಳಿ
ಹೌದ್ರಿ ಹೌದ್ರಿ ಒಳ್ಳೇದ್ರಿ ಆದ್ರ ಚಲ ಓಹೋ ಹಓದ ಹೋದದ ಓದ ಹಓದದ್ ಚಲಳ ನೋಡ್ರಿ ಅವ ಹುಡ್ಗಿಿಂದ
ಹ
ಹೋದದ್ ಚಲ ಭಾಳ ಐತ್ರೀ ಹ ಹುಡುಗಿದು
ಹ್ಮ್ ಹಂಗಿದಿದ ಇಂಟ್ರವ್ಯ ಮುಗಿಸಸ್ಕೊಂಡ್ ಹೋಗ್ತಾಳೆ ಓದ್ ಆದ್ಮೇಲೆ ಇದು ರಾತ್ರಿ ಆಗ್ಬಿಡೇತ್ ರೀ ಸೀ ಲ್ ರಾತ್ರಿ ಆಗ್ಿಬಿಡುತ್ತೆ
ಹಾೀ
ಅಲ್ಲಿ ಅಲ್ಲಿ ಇಂಟರ್ವ್ಯೂಗೆ ಹೋಗಿರ್ತಾಳಳ ಅಲ್ರಿ ಸಲ್ ದುಡ್ಡು ಇ ಇಟ್ಕೊಂಡ್ ಇರ್ತಾಳ್ರೀ ಅವಳ ಊರಿಗೆಗ್ ಹೋಗಕಕ್ ಎಷ್ಟು ದುಡ್ಡು ಬೇಕತಲ್ಲ
ಹಂರ್
ಆಕೆತ್ರ ಅಷ್ಟೇ ದುಡ್ಡು ಬಿಟ್ಟು ಯಾವ್ ದುಡ್ಡು ಇರಲ್ಲ ಅವವಾಗ ಲಾಸ್ಟ್ ಒಂದ್್ರ ಊರಿಗೆಗ ಒಂದ ಬಸ್ ಇರತ್
ಹುನ್ರಿ
ಆ ಬಸ್ ಇರತ್ತೆ ಬಸ್ಸು ಇವಳುಮಿಸ್ ಮಾಡ್ಕೊ್ಬಿಡ್ತಾಳ ಬಸ್ನ
ಹೌದನ್
ಅದಕ್ಕೆ ಅವಳು ಬಸ್ ಎಲ್ಲ
ಬಾಳ ಕಷ್ಟ ಪಟ್ಟಳ್ಬಿಟ್ರಿ ಅವಡಿಗೆ ನೀವ ಹೇಳ ಸ್ಟೋರಿ ನೋಡಿದ್ರ
ಹ್ಮ್ ಇಲ್ರಿ ಆಮೇಲೆ ಏನಾಗತ್ತಂದ್ರೆ
ಎಲ್ಲಾ ಓದಿ ಎಲ್ಲಾ ಮಾಡ್ಯಾಳ ಅಂತಂದ್ರ ನಮ್ಗೆ ಎಲ್ಲಾ ಸೌಲಭ್ಯ ಇದ್ರಿ ನಾವ್ ಓದವಲ್ ಅಲ್ರರಿ ನಮ್ಮ ಮನ್ಸಿಗೆ ಭಾಳ ಇರಿಟೇಟ್ ಆಗತ್ರಿ
ಹ್ಮ್ ಹಂಗ ಆಗ್ಬಿಟ್ಟಿದೆೆ ಆಮೇಲೆ ಏನಾಯ್ತಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ನೈಟ್ ಆಗಿರತ್ತಲ್ರರಿ
ಹ್ನ್ ರೀ
ನೈಟ್ ಆದಾಗ ಹುಡುಗ
ನೈಟ್ ಸರಿ ಸುಮಾರು ಎಷ್ಟು ಗಂಟೆ ಆಗಿರ್ಬೋದ್ರೀ ನೈಟ್
ನೈಟ್ ಒಂದ್ ಹತ್ತು ಹನ್ನೊಂದ್ ಗಂಟೆ ಆಗಿರತ್ರಿ ಬಸ್ ಇರಲ್ಲ ಊರಿಂದು ಕಡು ನೀರ್ ಮಳೆ ಬರ್ತಿರತ್ತೆ
ಹನ್ರಿ ಹೌದನ್ರಿ
ಆಮೇಲೆ ಅದೇ ಪೊರ್ಕಿ ಹುಡುಗರಿ ಇಡ್ತಾರಲ್ರಿ
ಹ್ಂ ಪುರ್ಕಿ ಹಡ್ರ ಹುಡುಗರು ಅವ್ನ್
ಹ್ಮ್ ಇವನ ಬಲತ್ಕಾರ ಮಾಡಕಂತ ಬರ್ತಿರ್ತಾರಂತೆ ಅದೇ ಟೈಮಿಗೆ ಅಜ್ಜೆ ಬಂದ್ಬಿಡ್ತಾರೀ ಅಲ್ಲಿ
ಹೌದನ್ರರಿ
ಅಜ್ಜಿ ಬಂದು ಆ ಹುಡ್ಗಿನ ಕಕೊಂಡ್ ಅವ್ರ ಮನೆಯಲ್ಲಿ ಉಳಿಸಿ ನಾ ಬೆಳಗ್ಗೆ ಕಳಿಸ್ಬಿಟ್ಟಿದ್ರಟ
ಹೌದನ್ರಿ ಬಾಳ ಂಸಿ ಎಲ್ಲಾ ಅದು ಇದು ಮಾಡ್ತಾರ ೋಡ್ರಿ ಅವ್ರಿಗೆ
ಹ್ಮ್ ಆಮೇಲೆ ಏನ ಆಾಗತ್ತಂದ್ರೆ ಅವ್ಳ ಊರಿಗೆಗ್ ಹೋಗ್ತಾಳರಿ
ಹನ್ ರೀ
ಊರ್ ಊಗ್ ಹೋಗಿ ಒಂದ್ ವಾರ ಆಗತ್ತೆ ಎರಡು ವಾರ ಆಗತ್ತೆ ಎರಡನೇ ವಾರಕ್ಕೆ ಒಂದ್ ಲೆಟ್ರರ್ ಯು ಪಿ ಎಸ್ ಸಿ ಸೀದು ಸೈನ್ ಹಾಕಿರೋದು ಒಂದ್ ಲೆಟರ್ ಬರುತ್ ರೀ ಅವ್ರ ಮನೆಗೆ
ಹೌದನ್ರಿ ಆ ಹುಡ್ಗಿದ ಕಷ್ಟ ಇಷ್ಟ ಪಟ್ಟ ನೋಡಿ ದೇವರು ದಯತೋರಿ ಅಂದ್ರ ಆದ್ರೂ
ಆ ಹುಡ್ಗಿನ್ ಏನಾದ್ ಗೊತ್ತೇ ಯು ಪಿ ಎಸ್ ಸಿ ಸೆಲೆಕ್ಷನ್ ಆಗಿಬಿಡತ್ತೆ
ಹ್ನ್ ರೀ
ಯು ಪಿ ಎಸ್ ಸಿ ಸೆಲೆಕ್ಷನ್ ಆಗಿಬಿಡುತ್ತೆ ಅವ್ರ ಊರಲ್ಲಿ ಯಾರೆಲ್ಲಾ ಹೀಯಾಳಿಸಿದ್ರು ಗೊತ್ತಾ ಅವಳನ್ನ
ಹ್ಮ್ ರಿ ಅವ್ರ ಹೊಸೂರು
ಅವರು ಅವ್ರ ಹೋಸ್ರು ಮುಖಕ್ಕೆ ಮುಖಕ್ ಹೊಡದಂಗ ಆಗಿಬಿಡತ್ರಿ
ಮಖಕ್ಕ ಬಡ್ದಂಗ ಆಗ ಆಗಿರ್ತ್ರಿ ಅವ
ಹ್ಮ್ ಹೆವಿ ವಾತಾವರಣ ತುಂಬಿರತ್ತೆ ಅವ್ರಮ್ಮಗೆ ಅವ್ರಮ್ಮನ ಫುಲ್ ಖುಷಿ ಪಡ್ತಾರೆ ನಿನಗ್ ಎತ್ತಿತ್ತು ಸಾರ್ಥಕ ಆತಮ್ಮ ಅಂತ ಎಲ್ಲ ಹೇಳ್ತಿರ್ತಾರೆ
ಹೌದ್ರೀ ಒಳ್ಳೇದ್ರಿ ಎಲ್ಲಾ ಅದ್ರ ಬಗ್ಗೆ ಎಲ್ಲಾ ಸ್ಪೀಚ್ನ್ನು ನೋಡಿರ್ತರಿ ಎಲ್ಲಾ ಕೇಳಿನ ಕೇಳಿರ್ತರಿ ಎಲ್ಲಾ ಮಾಡ್ತೇವ್ರಿ ಆದ್ರ ನಾವ್ ಓದಗಿಲ್ರಿ
ಹ್ಮ್ ಅಷ್ಟೇ ರೀ ಏನ್ ಮಾಡಕ್ ಆಗಲ್ಲ ಈಗ ವಾತಾವರಣ ಹಂಗ ಆಗ್ಬಿಟ್ಟ ರ ವಾತಾವರಣ ಹೆಂಗ ಆಗೈತಿ ನೋಡ್ರಿ ಯಾರಾದ್ರ ಹುಡುಗರು ಹ ಇರ್ತಾರೇನ್ರಿ ನಾವು ಇಲ್ಲಿ ನೀವೇ ನೋಡ್ತೀರಲ್ರರಿ ಡೈಲಿ ಹೆಂಗ ಇರ್ತಾರೆ ಅಂತ
ಲ್ಲ ಹಓದಗಲ್ ಬಿಡ್ರಿ ನೀವ್ ಅನ್ಕಂದಂಗ ಎಲ್ಲಾ ಎಲ್ಲಾ ಸರಿ ಹೇಳ್ರಿ ಎಲ್ಲಾ ಹುಡುಗುರು
ಹ್ಮ್ ಮತ್ತರಿ
ಮತ್ತೇನ್ ಇಲ್ಲ ನೋಡ್ರಿ